ಆರಾಮಿದೀರ ಆಮಿ
ಹಾ ಅಕ್ಕ ನೀವ್ ಆರಾಮ ಇದ್ರ ಅಕ್ಕ
ಹಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೋಡಮ್ಮಿ ಹ್ಮ್
ಹಾ ಅಕ್ಕ ಊಟ
ತಮಿಕ ಆ ಆಯ್ತ್ ನೋಡಮಿ ಜಸ್ಟ್ ಸ್ವಲ್ಪ ತಲೆನೊಯ್ತಿತ್ತು ಕಾಫಿ ಕುಡದೆ ಊಟ ಲೇಟ್ ಮಾಡ್ತನಮಿ
ಹ ಹೌದಾಕ್ಕ ಹಾ ಅಕ್ಕ
ಹ್ಮ್ ಹ್ಮ್ ನಿಂದಮ್ಮಿ ಆಯ್ತಾ
ಹಾ ಆಯ್ತಕ್ಕ ಊಟ ಆಯ್ತ ಎಲ್ಲಾ ಆಯ್ತಕ್ಕ
ಹೌದು ಹೌದು
ಮತ್ತೆ ಏನಾದ್ರು ವಿಶೇಷತೆ ಅಕ್ಕ ನಿಮ್ ಜೀವನದಲ್ಲಿ
ಹ ಇದೇ ನೋಡಮ್ಮಿ ನಮ್ಮ ಅಕ್ಕ ಇದ್ರೊಬ್ರು
ಹ್ಮ್ ಹ್ಮ್
ಹ ಅದೇ ಐ. ಎ. ಎಸ್ ಕೋಚಿಂಗ್ ಹೋಗ್ತಿದ್ರ ಅವ್ರು ಹೋಗ್ತ ಅದೇ ತುಂಬಾ ಪರಿಶ್ರಮ ಕಠಿಣ ಪರಿಶ್ರಮ ಮಾಡಿದ್ರು ರೀ ಅವರು
ಹಾ ಅಕ್ಕಾ
ಹಾ ಮಾಡ್ತಾ ಮಾಡ್ತಾ ಹೆಂಗಾದ್ರೂ ಸಾಧಿಸಬೇಕು ಐ ಎ ಎಸ್ ಉದ್ಯೋಗ ಆ ಅಂತೇಳಿ ಅವ್ರತ್ರ ತುಂಬಾ ತಾಪತ್ರಾಯ ಇತ್ತು
ಹಾ ಅಕ್ಕ
ಹಂಗಾಗಿ ಮೊನ್ನೆ ರಿಸಲ್ಟ್ಸ್ ಬಂದು ನೋಡ್ರಿ ಅವರು ಬಳ್ಳಾರಿ ಜಿಲ್ಲೆಗೆ ಐ ಎ ಎಸ್ ಆಗಿದಾರೆ ನೋಡ್ರಿ
ಹೌದ್ರಾ ಅಕ್ಕ ಅಯ್ಯೋ ಅದು ಐ ಎ ಎಸ್ ಅಂದ್ರೆ ತುಂಬಾ ಕಷ್ಟ ಅಕ್ಕ ನೂರು ನೂರು ಪರ್ಸೆಂಟ್ ಜನದಲ್ಲಿ ಬರೀ ಒಂದು ಪರ್ಸೆಂಟ್ ಜನನ್ನ ಮಾತ್ರ ಆಯ್ಕೆ ಮಾಡ್ತಾರ ಅಕ್ಕಾ ಅವ್ರು ಐ ಎ ಎಸ್ ಇದಕ್ಕೆ ಇಂಟರ್ವ್ಯೂಗೆ ತುಂಬಾ ಕಷ್ಟದ್ದು ಎಕ್ಸಾಮ್ ಆ ಅಕ್ಕಾ ಅದ್ರಲ್ಲಿ ಅವರು ಆಹ ಫಲಿತಾಂಶ ಪಡ್ಕೊಂದ್ರು ಅಂದ್ರೆ ಅಕ್ಕ
ತುಂಬಾ ಮಹತ್ವರಿ ಅವರದ್ದು. ಹ್ಮ ಹ್ಮ ಅ ಅವರು.
ಹಾ ಹಾ ಹೇಳ್ರಿ.
ಕೆರೆ ಮಾಡಿದ್ರು ಅವರು ಇವಾಗೆ ಹೇಳಿದ್ರು ನನಿಗೆ ನ್ಯೂಸ್ ಅದಿಕ್ಕೆ ನಾನ್ ನೀನು ಇನ್ನು ಪಿ ಯು ಸಿ ಮಾಡ್ತಿದೀಯಲ್ಲಾ
ಹಾ ಹೌದು ಅಕ್ಕಾ
ತುಂಬಾ ಕಠಿಣ ಪರಿಶ್ರಮ ಪಟ್ರೆ ಏನಾದ್ರರು ಸಾಧಿಸ್ತೀಯ ಅಂತೇಳಿ
ಹಾ ಹಾ ಧನ್ಯವಾದ ಅಕ್ಕಾ ನಮ್ ಜೊತೆ ನನ್ ಜೊತೆ ಇದನ್ನ ಹೇಳ್ಕೊಂಡಿದು ಕೂಡ
ಹಾಮಿ ಹಾಮೀ
ಆತರ ನಾನು ಯು ಪಿ ಎಸ್ಸಿದು ಎಕ್ಸಾಮ್ ಕೊಡ್ಬೇಕು ಅಂತ ಹಂಗೆ ಸುಮ್ನೆ ಆಲೋಚಿಸಿದ್ದಕ್ಕ
ಹೌದ್ ಹೌದ್ ನೋಡು
ಸುಮಮ್ಮನೆ ಹಾಗೆ ಕೊಟ್ಟಿರೋಮ್ಮ ಅಂತ
ಹ್ಮ್
ಇವಾಗ. ಅದೇ ಅಕ್ಕ ನಮಗೆ ಅ ನೀವೇ ನಿಮ್ಮ್ ಅಕ್ಕ ಅವ್ರ್ದು ಹೇಳಿದ್ರಲ್ಲ ಆತುಂಬಾ ಆ ಕಷ್ಟ ಬಿದ್ದು ಪರಿಶ್ರಮದ ಫಲನೇ ಇವಾಗ ಇವ್ರು ಅನುಭವಿಸ್ತಾಯಿದಾರಲ್ಲ ಅಕ್ಕಾ
ನಿಜ ನೋಡಮ್ಮಿ ಎಷ್ಟು ಗೌರವ ರೀ ಅವ್ರಿಗೆ ಸನ್ಮಾನ ಮಾಡಿದ್ರೆ ಎಷ್ಟು ಅವ ಅವ್ರ ಕಣ್ಣಲ್ಲಿ ಆನಂದ ಭಾಷ್ಪ ಅಂತಾರಲ್ಲ. ಆ ಕಠಿಣ ಪರಿಶ್ರಮ ತಕ್ಕಂತ ಕಷ್ಟ ಅಂತ ಕೂಡಿದ ಕಣ್ಣೀರು ಬಂತು ನೋಡ್ರಿ ಅಲ್ಲಿ
ಹಾ ಇವ ಎಲ್ಲಾರಿಗೂ ಆಗೋದಿಲ್ಲ ಅಕ್ಕ ಎಲ್ಲರಿಗೂ ಎಕ್ಸಾಮು ಇದಕ್ಕೆ ಮುಗಿಸ್ಬೇಕು ಸೆಲೆಕ್ಟ್ ಆಗ್ಬೇಕು ಮತ್ತೆ ಐ ಎ ಎಸ್ ಆ ಆ ಆ ಕುರ್ಚಿ ಮೇಲೆ ಕೂರಬೇಕು ಅಂದ್ರೆ ಸುಮ್ನೆ ಆಗೋದಿಲ್ಲ ಅಕ್ಕ ಪರಿಶ್ರಮ ಎಷ್ಟ ಇರ್ಬೇಕಂದ್ರೆ ಅಕ್ಕ ಅದಕ್ಕೆ ಇವಾಗ ನಾವು ಸುಮ್ನೆ ಅಕ್ಕಾ ಇವಾಗೊಂದು ಭೂಮಿ ಮೇಲೆ ಒಂದು ಬೀಜ ಇಟ್ಟು ನಾವು ಅದನ್ನ ಮತ್ತೆ ಆ ಬಿಟ್ ಬಿಟ್ರಿ ಅಕ್ಕ ಅದು ಬೆಳೆಯೋದಿಲ್ಲಕ್ಕ ಮರ ಅದು ಬೀಜನೇ ಮರನೇ ಬೆಳಿಯೋದಿಲ್ಲ ಅಕ್ಕ ಅದಕ್ ನಾವು ಪ ಪರಿಶ್ರಮ ಹಾಕಿಲ್ಲ ಏನು ಮಾಡಿಲ್ಲ ಅಂದ್ರೆ ಇವಾಗ ಅದಕ್ಕೆ. ಕ ನೀರ್ ಬೇಕು ಸಮಯ ಬೇಕು. ತುಂಬಾ ಪರಿಶ್ರಮ ಕಾಳಜಿಯಿಂದ ಅದನ್ನ ನೋಡ್ಕೋಬೇಕ
ಹೌದನ್ನ
ಸಮಯ ಕರೆಕ್ಟ್ ಸಮಯಕ್ಕೆ ಆಹ ಸರಿಯಾದ ಇದು ಇತ್ತು ತಗೋಬೇಕಕ್ಕ ಒಂದು ಗಿಡ ಬೆಳಿಬೇಕಂದ್ರನೆ ಇವಾಗ ಅದೇ ಒಬ್ಬ ಅಂದ್ರೆ ಇವಾಗ ನಿಮ್ಮ್ ಅಕ್ಕ ಅವರು ಇದು ಎಕ್ಸಾಮ್ ಕೊಟ್ಟಿದಾರಲ್ಲಕ್ಕ ಎಷ್ಟೊಂದ್ಸರ್ ಮೊದಲನೇ ಸರ್ತಿ ಬರ್ದಾಗೆ ಅವ್ರು ಪಾಸ್ ಆಗಿರೋದಿಲ್ಲ
ಹಾ ಆಗಿಲ್ಲಂದೇ ಫಿಫ್ತ್ ಅಟೆಂಟ್ ಅ ನೀದು
ಹಾ ಎಷ್ಟೊಂದ್ಸರ್ತಿ ಪ್ರಯತ್ನ ಪಟ್ಟು ಪಟ್ಟು ಅವ್ರ ತಪ್ಪುಗಳಿಂದ ಕಲ್ತು ಕಲ್ತಿದ್ಮೇಲೆನೆ ಒಂದು ದಿನ ಅವ್ರಿಗೆ ಈ ಫಲಿತಾಂಶ ಸಿಗತಕ್ಕ ಐದು ವರ್ಷದ ಫಲಿತಾಂಶಲ್ಲಕ್ಕ ನಿಮ್ಮಕ್ಕ ಅವ್ರ್ದು ಐದ್ ಅಪ್ಪ ಅಂತಂದ್ರೆ ಒಬ್ಬ ಇರು ಇವಾಗ ಒಂದ್ಸರ್ತಿ
ಹ
ಫೇಲ್ ಆದ್ಮೇಲೆ ಅಕ್ಕ ಮನೆಯವ್ರು ಒಂದ್ಸರ್ತಿ ಒಪ್ಕೋಬೋದಕ್ಕ ಯದಕಂದ್ರೆ ಬಿಡು. ಒಂದು ದೊಡ್ಡ ಎಕ್ಸಾಮ್ ಅಲ್ಲ ಹಂಗ ಅನ್ಕೊಬೋದಕ್ಕ. ಆದ್ರೆ ಸಮಾಜ ಐತಲಕ ನೀನು ನಿನ್ ಕೈಯಲ್ಲಿ ಏನಾಗುತ್. ಮತ್ತೆ ಅದು ದೊಡ್ಡ ಎಕ್ಸಾಮ್ ಅದು ಯಾರೋ ಇದು ಮಾಡೋದು ಎಷ್ಟೊಂದು ಮಾತ್. ಅಂತರಕ.
ಹೌದಾಮಿ.
ತುಂಬಾ ಮಾತಾಂತರ ಅದನ್ನೆಲ್ಲ ಎಬರ್ರಿಸಿ. ನಮ್ ಪರಿಶ್ರಮದಲ್ಲಿ ನಮ್ ನಮ್ ಅ. ಅಜ್ಞಾನ ಇಟ್ಟು ನಮ್ಮ ಓದಿನ ಮೇಲೆ ನಾವ್ ಜ್ಞಾನ ಇಟ್ಟು. ನಮ್ ತಪ್ಪುಗಳನ್ನ ಅರಿವು ಮಾಡ್ಕೊಂಡು.
ಹ್ಮ್
ಹಂಗೆ ಪ್ರ ಎಲ್ಲಿ ಸಮಯ ವ್ಯರ್ಥ ಮಾಡ್ಲಾರ್ದಂಗ. ಎಕಡೆ ಎಕಡೆ ಧ್ಯಾನ ನಾವು ಬೇರೆ ಕಡೆ ಕೊಡ್ ಕೊಡ್ದೇ ಅಕ್ಕ. ನಮ್ ಗುರಿ ಮೇಲ್ ನಾವ್ ಕೊಟ್ಟಿವ ಅಂದ್ರ ಅಕ್ಕ.
ಅದು ಎಂತದನ್ನ ಆಗ್ಲಿ ನಿನ್ನಂತೆ ಮಾಡ್ಕೊಬೋ ಹ್ಮ್.
ಯಾವ್ದಾದ್ರೂ ಆಗ್ಲಿವ ನಾವ್ ಒಂದ್ಸರ್ತಿ ಆ ಗುರಿ ಮೇಲೆ ಕಣ್ಣು ಹಾಕಿವ ಅಂದ್ರಕ. ನಮ್ ಜೀವನ ನಾವು ಸಾಯವರೆಗೂ ಅದ. ಪ್ರಯತ್ನ ಪಡ್ತಾನೇ ಇರ್ಬೇಕಕ್ಕ
ಹ ಹೌದ ರೀ
ಒ ಸು ಇವಾಗ ದೇವರು ನಮಗೆ ಈ ಈ ಸ್ಥಾನದಲ್ಲಿ ನಾನು ಇರಬೇಕು ಅಂತ ನನ್ನ ತಲೆಗೆ ಬರ್ಸಣ ಅಂದ್ರೆ ನಾನು ಆ ಸ್ಥಾನದಲ್ಲಿ ಹೋಗಿ ಇರ್ತೀನಿ ಅಂತಾನೇ ಅದ್ರ ಅರ್ಥ ಅಕ್ಕ
ಹೌದು ನಿಜ
ಸುಮ್ ಸುಮ್ನೆ ನಮಗ್ ಯಾವವುದು ಆಗೋದಿಲ್ಲ ಅದು ನಮ್ ತಲಲಿ ಬರೋದಿಲ್ಲ ಅಕ್ಕ.
ಹ ಅರ್ಧ ಗೆಲುವು ಅದೇ ಅನ್ಕೋಬೇಕು ನೀನು ನಿನ್ ಯೋಚನಾನೇ ಅರ್ಧ ಗೆಲುವು.
ಹಾ ಸೊ ಅದ. ಮೊದ್ಲು ನಾವು ಒಳ್ಳೆ ಆಲೋಚನೆಯಿಂದ ಶುರು ಮಾಡ್ಬೇಕ. ಫಸ್ಟ್ ಎಲ್ಲಾ ತಯಾರ್ ಮಾಡ್ಬೇಕಕ್ಕ ಈ ತರ ಹೋದರೆ. ಯಾವ ತರ ಇದನ್ನ ಅ ಯಾವ್ ತರ ಯಾವ್ಯಾವ. ಕಲಿಕೆಗಳನ್ನ ನಾನ್ ಕಲಿಬೇಕು ಯಾ. ಹೇ ಅಭ್ಯಾಸಗಳನ್ನ ನಾ ಮಾಡ್ಬೇಕು ಇದಕ್ಕೆ ಈ ಒಂದು ಇದಕ್ಕೆ. ಏನೇನ್ ಬೇಕು. ಅದನ್ನೆಲ್ಲಾ ನಮ್ಮನ್ನ ನಾವು ಸಿದ್ಧಪಡಸ್ಕೊಂಡಕ ಅದಕ್ಕೋ. ರಾತ್ರಿ ನೋಡ್ಬಾರ್ದು. ಮಗಳು ನೋಡ್ಬಾರ್ದು ಏನ್ ನೋಡ್ಬಾರ್ದಕ ಸುಮ್ನೆ ಪರಿಶ್ರಮ ಪಡ್ತಾನೆ ಇರ್ಬೇಕು ಪಡ್ತಾನೆ ಇರ್ಬೇಕು ಒಂದು ದಿನ ನಮಗೆ ಆ ಒಂದು ಆ ಒಂದು ಪೊಸಿಷನ್ಗ್ ಬರೋವರ್ಗೂ ಕಷ್ಟ ಅಲ್ಲಕ್ಕ ಒಂದ್ಸರ್ತಿ ಬಂದ್ಮೇಲೆ ಹಿಂದೆ ತಿರುಗಿ ನಾವ್ ಏನೇನ್ ಕಷ್ಟ ಪಟ್ಟಿದ್ದೀವಿ ಏನೇನೆ ಎಲ್ಲಾ ನೋಡಿದ್ರೆ
ಹ್ಮ್
ಇಲ್ಲಿಗಿರೋದಿಕ್ಕೆ ನಾವು ಎಷ್ಟು ಮುಂದ ಬಂದೇವಲ್ಲ ಅನ್ಸ್ಬಿಡ ತಕ್ಕಾ
ಹೌದೌದು ನಿಮ ಪರಿಶ್ರಮ ಪಟ್ರೆ ನೀ ಆ ಶ್ರಮಕ್ಕೆ ತಕ್ಕಂತ ಫಲಿತಾಂಶ ನೋಡ್ಲೆೇ ನೋಡ್ತೀ
ನೋಡ್ರಕ್ಕ ನಾ ಅಪ್ಪ ಅಮ್ಮ ರೆಲ್ಲರೂ ಕಷ್ಟಪಟ್ಟು ನಮ್ಮನ್ನ ಓದ್ಿಸೋದು ಇವ ಅವ್ರಿಗೆ ಒಂದು ಆಪ್ಷನ್ ಐ್ತಲ್ಲಕ್ಕ ಹೆಣ್ಮಕ್ಳ ಅಲ್ಲಾ ಇನ್ನು ಮದ್ವೆ ಮಾಡಿ ಕಳ್ಸ್ ಬಿಡ್ಬೋದು ಅವ್ರ ತಲೆಗೂ ಇರೋದಿಲ್ಲನಕ ಅದು ತುಂಬಾ ಸರಳವಾದ ನಿರ್ಧಾರ ಅಲ್ಲಕ ಅವ್ರು ತಗೊಂಡ್ಬಿಡ್ಬೋದು ಅದ್ನ್ನ
ಅದೇ ಅಲ್ಲ
ಇ ಅವರು ನಮ್ಮ ಮೇಲೆ ದುಡ್ಡು ಹಾಕಿ ನಮ್ಮನ್ನ ಹೊರಗಡೆ ಕಳ್ಸಿ ನಮಗೆ ಲ್ಯಾಪ್ಟಾಪ್ ಅಂದ್ರೆ ಲ್ಯಾಪ್ಟ ಪ್ಟಾಪ್ ಫೋನು ಕಂಪ್ಯೂಟರ್ ಎಲ್ಲಾ ಕೊಡ್ಸಿ ಓದಿಸ್ತಿದಾರಂದ್ರೆ ಅದು ಕೋಸ್ಕರ ಆದ್ರರು ನಾವ್ ಏನಾದ್ರು ಮಾಡ್ಬೇಕಕ್ಕ
ಅದೆೇಲ್ಲ
ಅವ್ರಿಗೆ ಎಷ್ಟು ಜನ ಏನೇನೋ ಹೇಳಿರ್ಬೋದಕ್ಕ ಹೊರಗಡೆ ಯಾಕ್ ಬೇಕ್ ಬೇಡ ಹಾ ಸುಮ್ಮನೆಮ್ಮ ಮದೆ ಮಾಡ್ಬಿಟ್ರೆ ಆಗೋಯ್ತು ಅದೆಲ್ಲಾ ದೊಡ್ ದೊಡ್ಡೋರು ಬರಯೋ ಎಕ್ಸಾಮು
ಹಾ ಹೆಣ್ಮಕ್ಳುಿವಿದ್ದ ವಿದ್ಯ ಹಾಕೆ ಅಂಂತ ವಿದ್ಯೆ ಹಾಕ ಅತಿ ದೊಡ್ಡ ವಿದ್ಯೆ ಹಾಕೆ ಕೆ ಅಂತೇಳಿ ನಿರಾಕರಿಸೋರು ತುಂಬಾ ಜನ ಇದ್ದಾರೀ
ಹಾ ಅಕ್ಕಾ
ಹಾ
ಆದ್ರೂ ನಮ್ ನಮ ನಾವು ಯಾರ ಮೇಲೂ ಡಿಪೆಂಡ್ ಆಗ್ದ ಯಾರ ಮೇಲೂ ಇದು ಮಾಡ್ದ ನಮ್ದದುಡ್ ನಮ್ ಕಾಲ ಮೇಲೆ ನಾವ್ ನಂಂದಕೋಬೇಕು ಒಂದು ದಿನ ಇವಾಗ ಹೇಗೆ ಹೇಳಕ್ ಬರ್ತ ತ ಕ್ಕ ಮದುವೆ ಆದ್ಮೇಲೆ ಕೂಡ ಸ್ವಲ್ಪ ದಿನ ಚೆನ್ನಾಗಿರ್ಬೋದು ಸ್ವಲ್ಪ ದಿನ ನಮ್ಮಲ್ಲಿ ಹೆಂಗ್ ಬೇಕಂಗ ಮಾತಾಡ್ ಬಡ್ಬೋದು ನಮ್ಮನ ಹೊರಗ್ ಕೂಡ ಆಗ್ಬೋದ ಅಲಕ್ಕ ಅವಾಗ ಕೂಡ ಅವಾಗ ಕೂಡ ನಾವು ಹೆದರ್ಬಾರ್ದು
ಅದೇ
ಅದಕಂತಾನೆ ನಮ ನಮ ಬದುಕನ್ನ ನಾವು ಆಹ ಗಟ್ಟಿಯಾಗಿ ಇಟ್ಕೊಂಡ್ ಬಿಟ್ರಕ್ಕ
ಹ್ಮ್
ಮೊದ್ಲ್ ನಾವು ಗಟ್ಟಿಯಾಗಿದ್ರೆ ನಮ್ ಸ್ಥಾನ ಅಲ್ ಗಟ್ಟಿಿಯಾಗಿದ್ರೆ ಬೇರೆಯವರು ಏನ್ ಏನ್ ಮಾಡಕ್ ಹೋದ್ರು ನಮಗೆ ಎದ್ರ ನಿಂದ್ರಕೆ ಒಂದು ಸಹಾಯ ಇರ್ತದ ಬೆನ್ನೆಲು ಉಬುತರ ಇರ್ತದಕ್ಕ ಅದಕ್ಕೋಸ್ಕರ ನಾವು ಸುಮ್ನೆ ಖಾಲಿ ದೇವ್ರಗ್ ಬೇಡ್ ಕೊಂಡು ಈ ತರ ಇರ್ಲಿ ಈ ತರ ಇರ್ಲಿ ಅಂತ ಮಾಡಿದ್ನು ಸುಮ್ನೆ ಹೊರಗಡ್ ಡಾಡಿ ಸ್ನೇಹಿತರ ಜೊತೆಗೆ ಅದು ಇದು ಸುತ್ತಾಡ ಅವೆಲ್ಲ ಮಾಡೋ ಬದ್ಲು ಪರಿಶ್ರಮ ಪಡ್ಬೇಕಕ್ಕ
ಹೌದಂಗ
ಪರಿಶ್ರಮ ಪಟ್ಟು
ಹ್ಮ್
ಪರಿಶ್ರಮ ಪಟ್ಟು ಅದು ಬಾ ಸಮಯ ಇಡಿಬೋದಕ್ಕ ತುಂಬಾ ಸಮಯ ಇಡಿಬೋದಕ್ಕ ಆದ್ರೆ ನಾವು ನ ನ ಹಾ ನಂಬಿಕೆ ನಂಬಿಕೆ ಕಳ್ಕೋಬಾರ್ದು
ಹಾ
ನಮ್ಮ ಆಸಕ್ತಿನ ಕಡಿಮೆ ಮಾಡ್ಸ್ಕೋಬಾರ್ದು ನಮಗೆ ನಾವು ಸರಿ ನಮ ಮುಗದೋಯ್ತು ಎಲ್ಲಾರೂ ಹೀಗೆ ಹೀಗೆ ಹೇಳ್ತಿದಾರ ಎಲ್ಲಾರು ನಾನು ಸೌತ್ ಹೋಗೇನಿ ಅಂತ ಹೇಳ್ತಿದಾರ ನಾನು ಸೋತ ಹೋಗಿರ್ಬೋದೇಏನೋ ಅಂತ ಅನ್ಕೊಂಡು ಬಿಡೋದು ಕೂಡ ದೊಡ್ಡ ತಪ್ಪಕ್ಕ
ಹೌದನ್
ನಮ ಇವಾಗ ನೋಡ್ರಕ್ಕ ಇವಾಗ ಯಾವಾಗೋ ಒಂದಿನ ಸಾಯ್ತಿವಿ ಅಂತ ಮತ್ತೆ ಹೇಗೋ ಬದಕ್ತಿದ್ದಿವಿ ಅಲ್ವಾ ಯಾವಾಗೋ ಒಂದ್ಸರ್ತಿ ಗೆಲ್ತಿ ಬಿಡು ಮಗ ತಿನ್ನನ್ ಪರಿಶ್ರಮ ಪಡಮ ಅಂತ ಪಟ್ರೆ ಏನ್ ಹೋಗೋದೈತಪ್ಪ
ಅದೇ ಅಲ್ಲಾಮಿ
ಹೇಗಾದರೂ ಉನಮ್ಮಿ ಅದು ಯು ಪಿ ಎಸ್ಸ ಕ್ಲಿಯರ್ ಮಾಡ್ಬೇಕಂದ್ರೆ ಅಕ್ಕ ಎಲ್ಲಾ ಎಲ್ಲಾ ಕಡೆಯಿಂದಾನೂ ಜ್ಞಾನ ಪಡ್ಕೋಬೇಕು ಅಕ್ಕ ಇದ್ರೆ ಕಾಲಿ ಫಿಸಿಕ್ಸ್ ಬಗ್ಗೆ ಗೊತ್ತಿರಬೇಕು ಸಮಾಜದ ಬಗ್ಗೆ ಗೊತ್ತಿರಬೇಕು ಇರ್ಬೇಕು ಎಲ್ಲದ್ರ ಬಗ್ಗೆ
ನೈತಿಕತೆ ಎಲ್ಲಾ ನಾಗರಿಕತೆ ಮತ್ತೆ ಎಲ್ಲದ್ರ ಬಗ್ಗೆ ನನ್ಗೆ ಯವಾಗಹ ನಿದ್ರೇನೆ ನಾವು ಅದು ಯು ಪಿ ಎಸ್ ಸಿ ಐ ಎ ಎಸ್ ಈ ತರ ಪರೀಕ್ಷೆಗಳು ನಾವು ಅದ್ ಮಾಡು ಹ
ಅದ್ರ ಬಗ್ಗೆ ಅದ್ರ ಬಗ್ಗೆ ಓದ್ತಿರ್ಬೇಕಾದ್ರೆ ನಾವು ಅದೇ ಒಂತರ ವಿದ್ಯ ವಿದ್ಯೆ ಕೂಡ ಕಲಿತಿರ್ತೀವಿ ಅಲ್ಲ ಅಕ್ಕ ನಮಗೆಲ್ಲದ್ರ ಬಗ್ಗೆ ಎಲ್ಲಾನು ಗೊತ್ತ ಗೊತ್ತಾಗ್ತಿರ್ಟೈತೆ ಈ ತರ ಇಲ್ಲಿದೆ ಈ ತರ ಸಮಸ್ಯೆಗಳ ಇದಾವ ಈ ಈ ಉರ್ನಲ್ಲಿ ಇದಾವ
ಹೂಂ
ಜನರಿಗೆ ಕಷ್ಟ ಆಗ್ತಿದೆ ಅದೆಲ್ಲಾ ನಮಗೆ ಗೊತ್ತಾಗುತ್ತ ಹೌದಲ್ಲಕ್ಕ ಪಾಸ್ ಆದ್ರೆ ಏನು ಬಿಟ್ಟ ಟ್ರೇನು ವಿದ್ಯಾ ಅಂತ ನಮಗ್ ಬಂದಿರುತ್ತಾನ
ಬಂದಿರುತ್ತಲಾ ಹೆಂಗೋ ವಿದ್ಯಾ ಅಂತ ನಿಮ್ಗೆ ಒಂದಿರುತ್ತಲ
ಹ ಅದು ಏನ ಸೋಲ್ ಸೋತಿರೋ ತರ ಆಗೋದಿಲ್ಲ ಅದೊಂದು ಸೋಲು ಕೂಡ ಅಲ್ಲ ಅಲ್ಲ ಹಾ ಅದನ್ನು ಹಾ ಅದೇ ನೋಡ್ರಿ
ಸ್ವಯಂ ಕೃಷಿನ ಕಡಿಮೆ ಮಾಡ್ಕೋಬಾರ್ದು ನಾನು ಗ್ರೇಟ್ ನಾನ್ ಅಂದ್ರೇನೆ ಗ್ರೇಟ್ ಅಂತ ನೀನ್ ಅನ್ಕೊಂಡು ನೀನ್ ಏನ್ ಅನ್ಕೊಂತಿಯೊ ಅದು ಪಿ ಯು ಸಿ ಅಲ್ಲಿ ಪಿ ಯು ಸಿ ಆದ್ಮೇಲೆೆಯು ಪಿ ಎಸ್ ಸಿ ಅಂದಿರಿ ಅದ್ರಲ್ಲಿ ತುಂಬಾ ಪರಿಶ್ರಮ ಪಟ್ಟು ಕಠಿಣ ಪರಿಶ್ರಮ ಪಟ್ಟು ಒಂದು ಸ್ಥಾನ ಮತ್ತೆ ನೀನ್ ಹೋಗ್ಬೇಕ ಅಂತ ಹೇಳಿ ನಾನ್ ನಿನ್ ಕೋರ್ಕಂತೀನಿ
ಹಾ ಧನ್ಯವಾದ ಅಕ್ಕ ಧನ್ಯವಾದ
ಹ್ಮ್
ಸರಿ ಅಕ್ಕ
ಹಾ ಸರಿ ಅಮ್ಮಿ
ಸರಿ ಅಕ್ಕ
ಹ